ಹೇಳ್ರಿ ಏನ್ ಮಾಡಲತ್ತರಿ ಹಲೋ
ಹೇಳಿ ಮೇಡಮ್
ಆರಾಮೇ ರಿ ಹಲೋ ಹ ನಾವನ್ ಆರಾಮ ನೋಡ್ರಿ ಏನ್ ಮಾಡ್ಲತ್ತರಿ ಊಟ ಆಐತ್ರಿ
ಇಲ್ಲ ಮೇಡಮ್ ಸ್ವಲ್ಪ ಕೆಲ್ಸ ಇಯತ್ತು ಹೊರಗೆ ಬಂದಿದ್ವಿ
ಹೌದರಿ
ಹಾ ಹೌದು ನಿಮ್ದ ಆಯ್ತಾ ಊಟಾ
ನಾ ಆಗೆಲ್ಲ ನೋಡಿ ಮಾಡಿ
ಹೌದಾ ಏನು ಮಾಡ್ತಿದ್ದೀರಾ
ಏನು ಮಾಡ್ತಿದೀರಾ
ತಿರುಗಾಡ ಕತ್ತೀನ್ರಿ ಹಲೋ ಹಲೋ
ಹಲೋ
ಹಲೋ ಹೊರಗ ಯಾಕೊಂಟೀರಿ ಹೊರಾಗ ಹೋಂಟಿರಲ್ಲ ಯಾಕ
ಇಲ್ಲ ಮೇಡಮ್ ನೀವು ಇದ್ರೆ ಸ್ವಲ್ಪ ನೆಟ್ವರ್ಕ್ ಸಿಗ್ ನಮಲ್ಲಿ ಒಳಡೆ ಅದಿಕ್ಕೆ ಹಂಗೆ ಹೊರಗಡೆ ಬಂದೆ ಮತ್ತೆ ಮೇಡಮ್ ಏನ್ ಊಟಾ ಎಲ್ಲ ಊಟಾ ಏನ್ ಮಾಡಿದ್ರಿ
ನಾ ಆಗಿಲ್ಲ ರೀ ಬ್ಲಾಕ್ ಬೆರಿ ತಿನ್ನಿಲ್ರಿ
ಹಾಂ
ಹಾ
ನೀವು ಅಡುಗೆಲ್ಲ ಚೆನ್ನಾಗ್ ಮಾಡ್ತೀರಂತೆ.
ಹ್ಮ ಬರ್ತತ್ರಿ.
ಹೌದ್ರಿ ಏನನ್ ಬರುತ್ತೆ.
ಎಲ್ಲಾ ಬರ್ತದ್ರಿ.
ಎಲ್ಲಂದ್ರೆ ಏನ್ ಮಾಡ್ತೀರಾ.
ಅನ್ನಾ ಒಂದ್ ಬಿಟ್ಟು ಎಲ್ಲ ಮಾಡ್ತೇನ್ರಿ.
ಹೌದಾ
ಹಾಂ
ಅನ್ನಾನೆ ಈಸಿ ಅಲ್ಲ.
ರೈಸ್ ಐಟಮು ಸೂಪ್ ಐಟಮ್ ಬಿಟ್ಟ ಎಲ್ಲಾ ಮಾಡ್ತೀನಿ.
ಓ ರೈಸ್ ಐಟಮ್ ಸೂಪ್ ಐಟಮ್.
ಹ
ಹ್ಮ್
ಐಟಂ ಒಂದ್ರಿ
ಹೌದಾ
ಹ್ಮ್
ಮತ್ತೆ ಹೆಂಗಿದೆ ನಿಮ್ಮೂರು.
ನ್ ನೋಡ್ರಿ ನೋಡಕ ಒಂದಸಲ ಬರಿ
ಹ್ಮ ಮಳೆಲ್ಲ ಬರ್ತಿದಿಯ ಅಲ್ಲಿ.
ಎಕಡ್ ಬರಬೇಕ್ರೀ
ಇಲ್ ಮಳೆ ಬರ್ತೈತ್ ನೋಡ್ರಿ.
ಏನ್
ಆ
ಈಗ ಮಧ್ಯಾಹ್ನ ನಮ್ದು ಒಂಜಾರ ಮುಂಜಲಿದ್ದ ಮಧ್ಯಾಹ್ನ ತನ ಬಂದಿತ್ ರೀ ಮಳಿ. ಈ ಕಾಮ ಆಗೆತ.
ಹೌದಾ
ಹಾ ರೀ ನಿಮ್ ಕಡೆ ಕಪ್ ಉದುರ್ತವನಲ್ರಿ.
ಹೌದ್ರಿ ನಮ್ಮ ಕಡೆ ಅದ ಕಪ್ಪೆ ಹುಳ ಏನಾನೋ ಮಾತಾಡ್ತಾವವ್ರಿ ಅವಟ್ಟಿಗವೇ.
ಹೌದ ಜಾಸ್ತಿ ನಿಮ್ ಜೊತೆ ಫೋನ್ದಗ ಮಾತಾಡಕತ್ನೋಡ್ರಿ.
ಹೌದ್ರಿ ಅದು ಮಾ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ ಹಂಗಾಗಿ ಅವು ನಮ್ ನನ್ ಹತ್ರ ಮಾತಾಡ್ರಿ ಮಾತಾಡ್ರಿ ಅಂತ ಕೇಳ್ತಾ ಇದಾವ್ರಿ ನಾನೇ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡ್ತ ನಿಮಿಗ್ ಟೈಮ್ ಕೊಡ್ತ ಇದ್ದೀನಿ. ಹೌದ್ರಿ ಯಾಕಂದ್ರೆ ನಾನ್ ಹೋದ್ ಜನ್ಮದಲ್ ಕಪ್ಪೇ ಆಗಿದ್ದೇ ರೀ ಅದಕ್ಕೆ.
ಹೌದ್ರಿ ನಿಮ್ಗ ಹೆಂಗೊತ್ ರೀ ಹೋದ್ ಜನ್ಮದ್ದು.
ಅದೆಂಗೇ ರೀ ಒಂದಿವ್ಸ ಮಲ್ಕೊಂಡಿಂದಲ್ಲಾ ಕನ್ಸ ಬಿದ್ಬಿಟ್ಟಿತ್ರಿ ನನಗೆ. ಆ ಕನ್ಸಲ್ ನನ್ ಓದ್ಜನಮದಲ್ ಕಪ್ಪೆ ಆಗ್ಬಿಟ್ಟಿದ್ದಾರಿ. ನನ್ ಪಕ್ಕಕ್ ಇನ್ನೊಂದ ಕಪ್ಪು ಐತ್ರಿ. ನಮ್ ಕುಟುಂಬ ಎಲ್ಲ ಕಪ್ಪೆ ಕುಟುಂಬ ಇತ್ತರಿ ಅವಾಗ ಅದ್ರಲ್ಲಿ ನನ್ ಜೊತೆಗಿನ ಮೂರ್ ಕಪ್ಪೆ ಇದ್ದುವ್ ರೀ ಅವು ಅದ್ರಾಗ ಎರಡು ದೊಡ್ಡವು ಒಂದು ನನ್ ಏಜ್ ಸೇಮು ಇನ್ನ ಒಂದು ತುಂಬಾ ಸಣ್ಣದು ಒನೊ ಇನ್ನೊಂದು ಸಣ್ಣದು ಒಟ್ಟಲ್ಲಿ ನಾವು ನಾಲ್ಕು ಜನ ಕಪ್ಪೆಗಳ್ರಿ.
ಹದ್ರೀ
ಹೌದು ರೀ. ನಾನು ಇನೊಂದು ತಪ ಅಂದ್ರೆ ಓಜನ್ ಇದಿದ್ರಿ ಇವಾಗಿಲ್
ಹಾ ರೀ
ಹಿಡ್ಕಪ ಮನ್ಯಾಗ ಇರುತ್ತಾವರೀ
ಹೌದ್ರಿ ಮನಿ ಎಲ್ಲಾ ಕೊಟ್ಟಿದ್ರಿ ಏನ್ ಕೆಲಸದವರ
ಹಾ ಮನಿ ಎಲ್ಲಾ ಎಲ್ಲಾ ರೆಡಿ ಇತ್ತು ಅವಾಗ ಆ ರೆಂಟಿಗೆ ಕೊಟ್ಟಿದ್ರರಿ ಅವಾಗ
ಹಾ
ಅಂದ್ರೆ ಕಪ್ಪೆ ಪ್ರಪಂಚ ಅಲ್ಲ ರೀ ಹ್ನ್ ರರಿ ಕಪ್ಪೆ ಪ್ರಪಂಚದಲ್ಲಿ ನಾವ್ ರೆಂಟಿ ಕೊಟ್ಟಿದರಿ
ಹ್ಮ ಅಂದ್ರಿ ನಾವ್ ಕಪ್ಪೆಗಳಲ್ಲಿ ಕೂಡ ಮನೆ ಎಲ್ಲಾ ಮಾಡ್ಕೊಂಡಿರ್ತೀವಲ್ಲಾ ನಾವ್ ಸೀಸನ್ ವೈಸ್ ರಿ ಒಂದ ಕಡೆ ಒಂದ್ ಸೀಸನ್ ಅಲ್ಲಿ ಮಳೆಗಾಲದಲ್ಲೆಲ್ಲ ಹೊರ್ಗಡೆ ಇರ್ತೀವಿ ಬಿಸಿಲು ಕಾಲದಲ್ಲಿ ಸ್ವಲ್ಪ ಹೊರ್ಗಡೆ ಬರ್ತೀವಿ ಅದಕ್ಕೆ ಹೊರ್ಗಡೆ ಬಂದಾಗೆಲ್ಲ ಇನ್ನೊಂದ್ ಕಪ್ಪೆಗಳಿಗೆ ರೆಂಟ್ ಕೊಟ್ಬಿಡದ್ರಿ
ಹ್ಮ್ ಹ್ಮ್ ಇವು ನೀರೊಳಗ ಇರ್ತಿದ್ರಿ ಏ ಹೊರ ಲ್ಯಾಂಡ್ ಒಳಗ ಇರ್ತಿದ್ರಿ
ಅದ್ರೀ ಅದು ನಾವ್ ಮೂರ್ ಜನ ಒಟ್ಟಿಗ ಇರ್ತಿದ್ರಿ ಇನ್ನೊಂದ ಕಪ್ಪೆ ಇರುತ್ತಲ್ಲ ಆದ್ರ ಅದನ್ನ ನೋಡ್ಕೊಂಡು ನ ಅದ್ರ ಜೊತೆಗೆ ಇತ್ತಿದ್ದ ರ ನಾನು ಅವಾಗ್ಲ
ಓ ಮೂರ್ ಜನ ಕಪ್ಪೇರಿ
ಹಾರಿ
ಹ್ಮ್
ಅದು ಹೋದ ಜನ್ಮದ ಬಿಡ್ರಿ ಹೋಗ್ಲಿ ಮತ್ತೆ ಏನ್ ಮಾಡ್ತಾದ್ದೀರ ಹ್ಮ್ ನಮ್ ಹೋ ಜನ್ಮದ್ ಕೇಳ್ಕೊಂಡ ಹೋದ್ರೆ ತುಂಬಾ ಅಲ್ಲರೀ ನೀವ್ ಕೇಳಕ್ ಹೋದ್ರೆ ತುಂಬಾ ಜಾಸ್ತಿ ಐತ್ರಿ ಅದು ಸಾಲಲ್ಲ ಅದಿಕ್ಕೆ
ಈ ಜನ್ಮದಾಗ ನೀವು ಮನಷ್ಯಾರಾಗಿ ಹುಟ್ಟಿರಿಂದ್ರೆ ಪುಣ್ಯ ಮಾಡಿರಿ ಹೋದ ಜನ್ಮದ ಕಪ್ಪಿಯಾಗಿ ಹುಟ್ಟಿ
ಹೌದ್ರಿ ಅದ್ರಾಗ ಲಾಸ್ಟ್ನದ ಒಂದ್ ಕಪ್ಪ ಇತ್ತಲ್ರರಿ ಅದು ನನ್ಗೆ ಸ್ವಲ್ಪ ತಂಗಿ ಕಪ್ಪೆರಿ ಅದ್ರಿಂದಾನೇ ಸ್ವಲ್ಪ ತೊಂದ್ರಗಳೆಲ್ಲ ಬಂದು ಹೌದ್ರಿ
ಹ್ಮ್
ತೊಂದ್ರ ಎಲ್ಲ ಬಂದು ಮತ್ತ ಅದ್ರಿಂದನ ಒಳ್ಳೇದಾಗ ಬಿಡ್ತರಿ ಲಾಸ್ಟಿಗೆ
ಹಂಗೇ ಇರ್ತವ್ರಿ ಒಂದೊಂದ್ ಕಪ್ಪಿ ಬಾಳ್ ಲಕ್ಕಿರ್ತವ್ರಿ ಅದನ್ನ ಕಡೆ ಕಾಣಿಸ್ ಬಾರದರಿ ನಾವು
ಅಲ್ಲ ರೀ ಮುಂದಿನ ಜನ್ಮದಲ್ಲಿ ನಾನು ಓದಿ ಡಾಕ್ಟ್ರ್ ಆಗ್ತೀನಿ ನೀಟಾಗಿಸ್ ಬರಿತೀನಿ ಅಂತ ಹೇಳ್ತಿತ್ರಿ ಅದು ಈ ಜನ್ಮದಲ್ಲೇ ಹುಟ್ಟಿತೋ ಇಲ್ಲ ಗೊತ್ತೀಲ ರೀ
ಹೋಗದ ಜನ್ ದಾಗ ನೀಟ್ ಎಕ್ಸಾಮ್ ಅನ್ನೋ ಒಂದು ಎಕ್ಸಾಮ್ ಇತ್ತೇಲ್ರರಿ
ಹಾ ಎಲ್ಲಾ ಇದ್ರಿ ಜನ್ಮ ಜನ್ಮರ್ಯದು ಇವಾಗ ಹಿಂಗೆ ಇಂತು ಟೂ ತೌಸಂಡ್ ಸಿಕ್ಸ್
ಯಾರು ಹೇಳಿದ್ದು ಎಕ್ಸಾಮ್ ಈಗ ಹತದತ್ರ ಟ್ವೆಂಟಿ ರೀ ಟೂ ತೌಸಂಡ್ ಏಟ್ ಅವ್ ನೈನ್ ಅಲ್ಲಿ ಬಂದತ್ರಿ ಅದು
ಈ ಜನ್ಮಾ ಹೋದಲ್ಲ ರೀ ಅದು ಹೋದ ಜನ್ಮದ ನಿಮಗೆ ಹೆಂಗ್ ಗೊತ್ತಾಯ್ತು
ಅದಾ ಅದಂಗ್ರೀ ಫ್ಯೂಚರ್ ನ ಈ ನೋಡ್ರಿ ಈ ಇಸ್ವಿಗಳಲ್ಲಾ ಇರುತ್ತೆ
ಆ ಹೋ
ಹ ಹಂಗೆ ಅದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಬಿಡಿ ಅಂತ ಟೈಮ್ ಟ್ರಾವೆಲ್ ಇದ್ದಂಗೆ. ಕಾಲಾ ಸಮಯ ಹ್ಮ ಹ
ಆದ್ರ ಕಪ್ಪಿ ಗಿಪ್ಪಿ ಎಲ್ಲ ಇರ್ಲಿಲ್ರರಿ ನಾವು
ಕಪ್ಪಿಗೆ ತೊಳ್ದ ಹಾಕಿದ್ದೀವಿರೀ
ಹ್ಞಿ ಹಂಗೆಲ್ಲ ಮಾಡ್ಬಾರದ್ರಿ ಶಾಪ್ ಆಗ್ತವವು
ಕಂತ್ ರೀ ಕಂತ್
ಹಾ ನಾವೆಲ್ಲಾ ಕಿರೀಟಾ ಹಾಕೊಂಡು ಕಿರೀಟಾ ಹಾಕೊಂಡು ಸ್ಟೆತಸ್ಕೋಪ್ ಆ ಎಲ್ಲ್ ಕನ್ಸ್ ಕಾನ್ತಿವಿರಿ ನಾವು
ಹ್ಮ ಕನ್ ಹಂಗೆಲ್ಲ ಕನ್ಸ್ ಕಾಣ್ಬಾದ್ರಿ ಅವೆಲ್ಲ ಕನ್ಸ್ ಕಾಂಡ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ
ಅಲ್ಲರೀ
ಹ ಎಕ್ಸ್ಪೆಕ್ಟೇಶನ್ ಯಾವಾಗ್ಲೂ ಈಡೆರಲ್ಲರೀ
ಇಲ್ಲಾ ರೀ ನಾ ರೀಲ್ಸ್ ನೋಡ್ಬೇಕಾದ್ರೆ ಆ ಟೆತೊಸ್ಕೊಪ್ ನೋಡ್ಕೊಂತ್ ನೋಡ್ಕೊಂತ್ ನೋಡ್ಕೊಂಡ್ ಮಕ್ಕೊಂಡಿರ್ತನಲ್ ರೀ ಕನ್ಸ್ ಒಳಗ್ ನಾನ ಅದೇ ಹಾಕೊಂಡೆನಿ ಅನಂಗ್ ಬಿದ್ದಿರ್ತದ್ರೀ ನನ್ಗೆ
ಹೌದಾ ರೀ
ಹಾ ರೀ. ಕೆಲಸ್ ಮಾಡಿನ್ರೀ ನಾನ್
ಹ್ಮ್.
ಯಾಕ್ ನಿವ್ ವಿದೇಶಕ್ಕೆ ಹೊಗ್ಬಾರದ್ ರೀ ಎಂಬಿ ಬಿ ಎಸ್
ಮತ್ತೆ ಏನ್ರೀ ಸಮಾಚಾರ ಏನ್ರೀ
ಯಾಕ್ ಹೋಗ್ಬಾದ್ರಿ ನೀವ್ ಎಂ ಬಿ ಬಿ ಎಸ್ ಮಾಡಿ
ನೀವಾ ರೀ
ಹಾ ರೀ.
ಏ ಹೋಗ್ರಿ ನಾವ್ ಹೆಲ್ಪ್ ಮಾಡ್ತೀವಿ ನಿಮ್ಗ್ ಏನಾದ್ರೂ ಹೆಲ್ಪ್ ಬೇಕಿದ್ರ
ಮಾಡ್ರಿ ಮನ್ಯಾಗ ಹೇಳ್ತಿರಿ ಒಂದ್ ಜರ ಅವ್ರ ನಮ್ ಜರ ನಮ್ಮ ಮನ್ಯಾಗ್ ಒಂದ್ ಜರಾ ಅನ್ಪಡ್ ಅದಾರಿ
ಹೇ ಇಲ್ಲ ರೀ ಅವ್ರ ಮನೆಗ್ ಹೇಳಿದ್ರೆ ಅವ್ರರು ಏನ್ ಮಾಡ್ತಾರಂದ ತಿರ್ಗಾ ನನಗ ಬುದ್ಧಿವಾದ ಹೇಳ್ತಾರೀ ಅವರು ಯಾಕಂದ್ರೆ ಸಣ್ಣೂರು ಹಂಗೆ ಹೆಳಿದ್
ಆಯ್ತೊರೀ ಕೇಳೋಣ ರೀ ಒನ್ ಟೈಮ್
ಚೊಲೊ ಅಲ್ರಿ ವಿದೇಶ ರೀ
ಏನ್ರೀ
ವಿದೇಶ
ಬಟ್ ವಿದೇಶಕ್ಕೆಲ್ಲ ಹೋದ್ರ ನೀವ್ ಹೆಂಗ್ ಹೆಂಗ ಇರ್ತಿರಾ ಅಲ್ಲೆಲ್ಲ ಇರಕ್ ಆಗಲ್ರರಿ ಹೆಳ್ದಷ್ಟ ಈಜಿ ಅಲ್ಲಾ
ನಮ್ ಕರ್ನಾಟಕದಿಂದ ಇಪ್ಪತ್ ಸಾವಿರದಾ ಐದ್ನೂರ್ ಜನ ಹೊಂಟಾರ್ರೀ ವಿದೇಶಕ್ ಮಕ್ಕಳು
ಎಲ್ಲಾದು ನೋಡ್ಬೇಡ
ಕಾಫಿಡೆನ್ಸ್ ಲ್ಲ ಹೊಂಟ ಅಂದ್ರೆ ನಾನು ಹೊಗ್ಬೆಕ್
ಅವ್ರ ತರಾ ಏನ್ ಕಾನ್ಫಿಡೆನ್ಸ್ ಐತಾರೀ ನೀವು ಎರಡ್ ದಿನ ಇದ್ಬಿಟ್ಟು ಗುಂಯಿ ನಾನ್ ಬರ್ತೀನಿ ಅಂತ ಬಂದ್ಬಿಟ್ರಿ ರೀ ಅದೂ
ನನಗೆನ್ ಆಗಲ್ ರೀ ಯಾಕಂದ್ರೆ ಬಹಳ ಪಶ್ಚಾಥಾಪ್ ಪಶ್ಚಾತ್ತಾಪದ ಪ್ಪಾ ಎಲ್ ಕಣ್ಣ ನೋಡ್ ಬಿಟ್ಟನರಿ ನಾನ ಹೆಂಗಿರದಂತ ಅಂತೇಳಿ ಸೋ ವಿದೇಶಕ್ ಹೋದ್ರೆ ಒಂದ್ ಮೆಚೂರಿಟಿ ಅಂತ ಬೆಳೆದು
ಅದ್ರೆ ಎರಡ್ ಅಲ್ಲ ರೀ ಒಂದ್ಸತಿ ಹೋದ್ರೆ ಎರಡ್ ಮೂರ್ ವರ್ಷ ಬರಕ್ ಆಗಲ್ಲ ರೀ ಅದು ಹೋಗಬೇಕಾದ್ರೆ ಇವಾಗ
ಅಲ್ಲನ್ರಿ
ಹ್ಮ್ ಯಾಕಂದ್ರೆ ಒಂದ್ಸತಿ ಫ್ಲೈಟ್ ಟಿಕೆಟ್ ಅದ ಮೂವತ್ ಹಂಗಿರುತ್ತರಿ
ಹಾ ರೀ
ಇದೆಲ್ಲಾ ತಿಳ್ಕೊಬೇಕ್ರೀ ನೀವು ವೀಸಾ ಸಿಗಕ್ಕೆ ಒಂದ್ ವರ್ಷ ಬೇಕಾಗತ್ ರೀ
ಇಲ್ಲ ಇಲ್ಲ ಅಪ್ಲಿಕೇಶನ್ ಹಾಕಿರ್ತೀವಲ್ರರಿ ಮೊಬೈಲ್ ಒಳಗ ಅವ್ರು ನೋಡ್- ಚೆಕ್ ಮಾಡ್ತಾರಲ್ರರಿ ಅವ್ರ ಕಡೆಯಿಂದ ಕರ್ಕೊಂಡ್ ಹೋಗ್ತಾರೀ ನಮ್ಗ
ಓ
ಪೈಲಟ್ ದುಡ್ ಏನ್ ಇಲ್ಲಲ್ರಿ ನ್ದು
ಹೌದಾ ರೀ ಬಟ್ ನೀವ್ ಯಾವಾಗಾದ್ರೂ ಎಮರ್ಜೆನ್ಸಿ ನಾವು ಬರ್ಬೇಕಂದ್ರೆ ಹೆಂಗ ಮಾಡ್ವಿ
ಅವರು ಹ್ಯಾಂಗ್ ಓವರ್ ಮಾಡ್ಕೊಂಡ ಸ ರೀ
ಅಲ್ಲ ರೀ ಯಾವಾಗ ಎಮರ್ಜೆನ್ಸಿ ಬರ್ಬೇಕು ರಿಟರ್ನ್ಂದ ಅವಾಗ ಹಿಂಗ ಮಾಡ್ತೀರಾ
ಅವ್ರಿಗೆ ಕರ್ಕೊಂಡ್ ಬರ್ತಾರೀ ಅವ್ರ
ಹ್ಮ್ ಹೌದಾ ಆಯ್ತ್ರಿ ಹಂಗ ಅ ಮಾಡ್ರರಿ ಏನಾದರುೂ ಹಾ
ಇಲ್ಲ ತಿಳ್ಕೊಂಡ ತಿಳ್ರ್ ಮಾಡ್
ಹೌದ್ರೀ ಏನಾದ್ರೂ ಮಾಡ್ರರಿ ಎಲ್ಲಾ ಮತ್ತೇನಾದ್ರು ಸಿಗ್ತಾರೀ ಏನಾದ್ರು ರಿಸಲ್ಟ್ ಯಾವಾಗಂರಿ ನೀಟದು
ಜುಲೈ ಇರ್ಬೇಕ್ರಿ ನೀನ್ ಬಿಟ್ಟಿಲ್ರಿಏನ್ ಮಾಡಿಲ್ಲಾ ಜುಲೈ ಇರ್ಬೇಕ್ರಿ
ಹೌದಾ ನೋಡ್ಕೊತಿರಿ ಅವವಾಗವಾಗ
ಎಂಟ್ ಹಂಡ್ರೆಡ್ ಅಲ್ರಿ ಟು ಹಂಡ್ರೆಡ್ ಅಂದೆ
ಹಾಂ ರೀ
ಟು ಹಂಡ್ರೆಡ್
ಹಾಂ ಸಿಗುತ್ತ ರೀ ನೋಡಮ್ರಿ ನೀನ ಯಾಕಂದ್ರೆ
ಕಟ್ಟ ನೀನ್ಐತಿ ಕ ಕಮ್ಮಿ ಮಾಡ್ರರಿ
ಅಲ್ಲ ರೀ ಕಟ್ ಆಫ್ ಮೇಲೆ ಡಿಪೆಂಡ್ ರಿ
ಅದೇ ಈ ಸರ್ತಿ ಕಮ್ಮಿ ಮಾಡ್ಯಾರೀ ಮತ್ತ ಕರ್ನಾಟಕ ಇದ್ರಿ ರೀ ನೀಟ್ ಆಗಿದ್ರಿ ಸಲೇಂದ
ಹ್ಞ ಹಾಗಾದ್ರೆ ನೋಡೋಣ ರೀ ಹಗೆೇನಾದರೆ ಇಳಿದ್ರೆ ಬೆಟರ್ಲ್ಲ ರೀ ಆಯುರ್ವೇದ ಕ್ಕಿಂತ
ಚಕ್ ಮಾಡಿ ನನ್ ಹೇಳಿ ಒಂದ ಕೆಲ್ಸ ಇದ ನಾ ಕಟ್ ಮಾಡ್ತನಿ
ಹಾಂ ಸರಿ ಆಯಿತು ಬಾಯ್